ಹಲೋ
ಕೇಳಿಸ್ತಿದಿಯಾ ಅಕ್ಕ
ಕೇಳಿಸ್ತಿದೆ ಆರಾಮ ಹ್ಮ್ ಕೇಳಿಸ್ತಿದೆ ಆರಾಮ
ತಿದ್ರಾ ಹಾ ಹಾ ಆರಾಮ ನಾನು ಏನಿಲ್ಲ ಸುಮ್ಮನೆ ಕೂತಿದ್ದೆ ಅಕ್ಕ ಊಟ ಎಲ್ಲಾ ಮಾಡುದ್ರ
ಊಟ ಆಯ್ತಾ ಆಯ್ತು ನಿಮ್ದು
ನಮ್ದು ಆಯ್ತುು ಅಕ್ಕಾ
ಆಯ್ತು ನಂದು ಏನ್ ಮಾಡ್ತಿದ್ದೀಯ ಯ
ಏನಿಲ್ಲಾಕ್ಕ ಸುಮ್ನೆ ಕೂತಿದ್ದೆ
ಹ್ಮ
ಅಕ್ಕ ನಿಮ್ ವಾಯ್ಸ್ ನೀಟಾಗಿ ಕೇಳಿಸತಾ ಇಲ್ಲ ಹ್ಮ್ ಹ್ಮ್
ಏನ್ ಮಾಡ್ತಿದೀಯಾ ಬಂದ್ ಕುಡ್ಲೆ ಆರಾಮ ಅದರಾ ಕೇಳಿಸ್ತಿಲ್ಲ
ಅಯ್ಯೋ ಇವಾಗ ನೀಟಾಗಿ ಕೇಳಸ್ತಿರ್ಲಿಲ್ಲ ಏನೋ ಸೌಂಡ್ ಇದೆ ಹಾ ಹಾ ಆರಾಮ
ಇವಾಗ ಕೇಳಿಸ ಇವಾಗ
ಹಾ ಇವಾಗ ಹಾ ಆರಾಮಿದಾರೆ ಅಕ್ಕ ನಿಮ್ ಮನೇಲೆಲ್ಲಾ ಆರಾಮ
ಹ್ಮ್ ಎಲ್ರೂ ಆರಾಮ್ ಅರಾಮಿದಾರ ನೋಡು ಇನ್ನ ಏನ್ ಸಮಾಚಾರ
ಹಾ ಏನಿಲ್ಲ ಅಕ್ಕ ಏನ್ ಊಟ ಮಾಡುದ್ರಿ
ಇಲ್ಲ ನೋಡು ನಾವು ಅನ್ನ ಸಾರ್ ಸಾರು
ಹಾ
ಕೆ ಎ
ಹಾ ಹಾ
ಉಪ್ಪಿನ್ ಕಯ್ ತಿಂದ ಹಲೋ
ಒಳ್ಳೆ ಬರ್ಜರಿ ಊಟ ಮಾಡಿದ್ದೀರಾ.
ಎ
ಮತ್ತೆ ಕಾಲೇಜ್ಗೆಲ್ಲ ಹೋಗ್ತಿದ್ದೀರಾ.
ಹೋಗ್ತಿದ್ದೀನಿ ನೀನು.
ನನ್ಗೆ ಇವಾಗ ರಜಾ.
ಹೌದಾ ಇವಾಗೇ ಏನು ಪರೀಕ್ಷೆ ನಿಮ್ದು.
ನಂಗೆ ಪರೀಕ್ಷೆ ಮುಗೀತು ಅದಕ್ಕೆ ರಜೆ ಇದೆ.
ಹೌದಾ ಇನ್ನೇನ್ ಸಮಾಚಾರ.
ಏನಿಲ್ಲ ಬನ್ನಿ ಮತ್ತೆ ಒಂದ್ಸಲ ಮನೆಗೆ.
ಹ್ಮ್ ಹ್ಮ ಸರಿ ಬರ್ತೀನಿ ಬಿಡು.
ಹಾ
ಮತ್ತೆ ಏನ ಮಾಡಿದ್ದೀರಾ ಎಲ್ಲರೂ.
ಎಲ್ಲಾರೂ ಎಲ್ಲಮ್ಮ ಸುಮ್ನೆ ಕೂತವ್ರೆ. ಮತ್ತೆ ನಿಮ್ ಕಡೆ ಏನ್ ವಿಶೇಷ. ಹಲೋ
ಹಲೋ ಹಲೋ
ಹಾ ಅಡುಗೆ ಮಾಡ ಮಾಡಕ್ ಬರತ್ತಾ.
ಹ